ನೀವಿವತ್ತು ಮಲ್ಗೋದಿಲ್ವಾ
ಇಲ್ಲವಾ ಹಾ ಮ ಮಧ್ಯಾಹ್ನ ಬರಕ್ಲ್ವಾ
ದುಡ್ಡ ದುಡ್ಡು ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟು ಎಷ್ಟು ಆಸೆ ಪಡ್ತೀರಾ ದುಡ್ಗೆ
ಚರ ಕಾಯಗನೆ
ನಾ ಇದನು ಏನ ಶಿವ ನೋಡಕತಿದ್ದೆವು ಗಂಡ ಅಣತಿ ಜಗಳ ಆಡಕತ್ತಾರ ಅದ್ರಾಗ
ಹ್ಮ್ ನಮ ಕಳೇಜ ನನ ಜಾವ ನಡದ
ಓಡದೋಡ ಅವಲ್ ಡ್ ಬಿಡಾಕಾರ ಮಾಡಲ್ಲ ಇಷ್ಟ
ಅ ಇವಾಗ ಹೊಡದತ ಏನ್ ಮಾಡ್ತವ ಫುಲ್ ಸೀನಿಯರ್ ಸಾರ್ ಇವ್ರು
ಕೂಲ ಕೂಲ ಎಡದೆದೆ ಬಾಯ್ಫ್ರೆಂಡ್ ಎ ಜಡತ್ರ ಮಾಡಾರೆ
ವಯನಲ್ಲಿ ಯಾರದರ ಅರವಾ
ಅದಕ್ಕೆ ನಾವು ಜಗಳಡತತಾವ ಇದರು ಅಷ್ಟೇ ಹೋದ್ರ ಅಷ್ಟೆ ಅಂದ ನಡ ಕಡೆ
ಇ ಸೇರ್ ಬಂದ
ಬಿ ಸಿ ಮುವಾಗಾಲ ಮುಂದ
ಹುಡುಗ ಉಡಿಗ ಚಗಗಳ ಅನಸ್ದಲದು
ಹುಡುಗ ಹುಡುಗಿಿನ ಜವ ಅಡಗತತ್ರಾ ಹೇ ಹುಡ್ಗೂಗ್ ನಾಯಗ್ ಹೊಡದಂಗ ಬಿಡ್ತನ ನೋ ಸರಿಗ ಬುದದ್ವಾ
ಸರ್ ಹುಡ್ಗಿಿಗೆ ಸಪೋರ್ಟ್ ಮಾಡಕತ್ತಾನ ಹುಡುಗಿಗ್ ಸಪೋರ್ಟ್ ಮಾಡಕ ಅಕಿನ ಒಳಗಳ
ಹ್ಮ ಹಂಗೆ ಒಳಗ ಹೊರಗ ಜಾಗ ಒಳ್ಕತ್ತಾರ
ಹ್ಮ್ ಅಕ್ಕಿ ರೂಮ್ಗಳಕಿ ಮೆಸ್ಗ ಜಗಳಾಗದ ಅವನಿಗಕಿ ನಾಗ ಆಗಿದ
ಹ್ಮ್ ಸ್ಟಿಗೆ ಏನೋ ಮಾಡಿರ್ತಾರ ತಗೋವಲ್ಲ ಅವರ್ಸನ್ರ್ತಾರ ಪಫಸ್ಟ್ ಟಿಗೆ ಹಾ ಅದೆೇಲ್ಲ ಹೂ ವರ್ಷನ
ರೂಮ್ ಬಂಗ್ಲಿಾಕನ ಏನ್ ಮಾಡಡ ರೂಮ್ ನ ಹೋಗಿ ೋನ್ಸ್ತಾನ ಫೋನ್ ಇಐತಾವಳ ನಂಿ
ಅವ ಬಂದಾನ
ಹ್ಮಮ ಬಂದಾನ ಇವ ನಾಕಕ್ ನಿಂ ಬಂದಾರ ಅವ ದೊಡ್ಡ ದೊಡ್ಡವ್ರು ಕ್ಣವ್ರ ಮತ್ತೆ
ಯು
ಸರ್ ಬಂದಾನಪ್ಪ
ಅಲ್ಲಲ್ಲಿ ಕಾಲೇಜ್ ಕಾಲೇಜ್ ಒಳಗೆ ಹೆಂಗ್ ಹಾಸ್ಟೆಲ್ ಒಳಗೆ ಹೆಂಗ್ ಬಿಿಟ್ರು
ಇಲ್ಲಿ ಬಾಯ್ಸ ಅಷ್ಟಲ ಆಲಿಲ್ಲಾ ನಮ್ ಬಾಜನೆೇ ಬಾಯ್ಸ ಇಲ್ಲ ಅ ಕೂಡ ಇರ್ತೀವಿ ನಾವು
ಒಟ್ಟಿಿಗೆಟ್ತ್ರೆನು ಕಂಬಾಂಡ್ ಸ್ಟಡಿ ಮಾಡ್ತಾರೆ ನಾವು ನಾಯಿಗಳ ಕಂಬಂಡ್ ಸ್ಟಡಿ ಮಾಡ ಮಾಡಿನಿ ಮಟ್ಟಕ್ ತಂದಿಟ್ರಿ
ಏನ್ ಮಾಡ್ರಿ ಊಟಕ್ಕ
ಇವತ್ತ ಜಸ್ಟ್ ಕಬಾಬ್ ಮಾಡಿದೀವಿ ಫಿಶ್ ಫ್ರೈ ಕಬಾಬ್ ಮಾಡಿದೀವಿ ನಮ್ಮ್ ಅಪ್ಪ ಮತ್ತೆ ಬಿರಿಯಾನಿ ತಂದ್ರು ಬೇಡ ಅಂದ್ರು ಕೂಡ
ನಿಮ್ಮ ನಿಮ್ಮ ನಿಮ್ಮ್ ಅಂಜೆಲ್ಲತ್ತು ಸ್ಟೇಟಸ್ ನೋಡಿದಿ
ಯಾರು
ನಿಮ್ಮ ಅಂಜ ಹೇಳಿದ್ದ
ಇಲ್ಲ ಯಾಕೆ ಏನಾಯ್ತು
ನೋಡ ಏನಾದ್ರು ಬಂದತ್ತೆ ನಿಂಗೆ
ನಮ್ಮ ಅಮ್ಮಗೆ ಫೋನ್ ಕೊಟ್ಟೆ ನಮ್ಮ ಈಫೋನ್ಲಂದ ಮಾತಾಡ್ತಿದ್ವ ಅವ ರಕ್ಕಂಗಗೆ ಕೆಸ ಕ ಹಳ್ಕೋತಿದ್ ನಾ ಆ ಫೋನ್ ಕೊಟ್ಟ ಕೊಟ್ಬಿಟ್ಟು ಈ ಫೋನ್ ತಗೊಂಡೆ ಸ್ಟೇಟಸ್ ಸ್ಟೇಟಸ್ ನೋಡ್ದ ನೀನು
ನಾನ್ ನೋಡ್ಲ್ ನೋಡಿಲ್ಲ ಅದಕ್ಕೆ ನೀನ್ ನೋಡಿ ಕಳಿಸ್ತಾಳೆನಂದೆ
ಡಿಪ್ರೆಷನ್ ಏನ್ ಇಟ್ಟಿದ್ರ ನಾನು ನೋಡಲ್ಲ ನಾನು ಸಾನಾಗ ನೋಡಿ ನಾ ಸಾನಾಗ ಕಳ್ಸಂತೀನಿ
ಹ್ಮ
ನಂ ಸ್ಕ್ರೀನ್ ಕಡ ಈಗ ನಾನ್ ನೋಡ್ದ್ಂದ್ರೆ ನನಗದು ಪೂರ ನಾ ಪ್ರೆನ್ ಹೋಗ್ಬ ಬಿಡತ್ೆ
ಮಾರ ಬಾಯಿ ನಮ ನಮ್ ಬಾಯಿ ಫೋನ್ ಮಾಡಿದ್ದೆ ಈಗ
ಯಾರ್ ನಿಂಬಾಯಿ
ಹ ಹಣ್ಣ
ಕನ್ಸ ಹತ್ಯರಣ
ಅಲ್ಲ
ನಾ ಮುಡುಗನಾ
ನ ಅಣ್ಣಾರೇ
ನಮ್ಮ್ ಹುಡುಗನ
ಈಗಪ್ಪಣ
ಅಯ್ಯಯ್ಯೋ ಸಾರಿ ಸಾರಿ ಮಿಸ್ಟೇಕ್ ಮಿಸ್ಟೇಕ್ ಆಯ್ತು ಹೊಡ್ಕೊಂಡ್ಬಿಟ್ವಿ ಬಿಡಿ ನನ್ ನನ್ಗೆ ನನ್ಗ್ ನಾನೇ ಹೊಡ್ಕೊಂಡ್ಬಿಟ್ಟೆ
ಹಾ
ಏನಂದ ನಿಮ್ಮಣ್ಣ
ಹಣಫೋನ್ ಹಚ್ಚಿದ್ದ ಊಟ ಮಾಡಿದೆ ಅಂತ ಹಂಗಿಯ ಅಲ್ಲ
ಹ್ಮ್ ಎಲ್ಲಾ ಅವ್ನ ವಿಷಯಕ್ಕೆ ಹಚ್ಚಿರ್ತ ಅಂತಗ ನನಗೆ
ಹ್ಮ ನ ಮಾಡಿನಿ ನಿನ್ ಸಂಜೆ
ಹ
ನೀ ಮಾಡಿದೀನ ಅಂತ ಕೇಳ
ಹ ನೀನ್ ಹೆಚ್ಚಿದೇನೆ ಅದಕ್ಕೆ ಹೆಚ್ಚನ್ ತಗವಾ
ಅವಾನೇ ಆಚ್ಚನಲ್ಲ ಎರಡು ಸರಿ ನಾ್ ಊಟಕ್ಕೆ ಹೋಗಿದ್ದೆ ಯಾಕೆ ಫೋನ್ ಹ ನಲ್ಲ ಅಂತ ಅಂದ ಹಣ ಊಟ ಮಾಡಕತ್ತಿದ್ದೆ ಫೋನ್ ಸೈಲೆಂಟ್ ಆಯ್ತದ ಅದಕೇ ಹಚ್ಚಿಲ್ಲ ಅಂತಂದೆ
ಹ್ಮ್
ಹೌದೇನ ಅಂತದೇ
ಅವಲ್ಲ ಮ್ಯಾಟ್ರಿಕ್ ಬಂದ್ರ ಆಯ್ತಲ್ಲ
ಹ್ಮ್ ಮ್ಯಾಟ್ರಿಕ್ ಬರೋಕೆ ಮಾಡಿರ್ತಾರ ಮತ್ತ
ಹ್ಮ ಎಷ್ಟ್ ಮನ್ ಯಾರ ನೋಡ್ರ ಅವ್ರ ಮುಂದೆನ ಮತ್ತೆನಂದನ
ಅಯ್ಯೋ ನಾಳೆ ಅಂದವರ್ ಮನೆ ಹಾಳಂತೆ ಈ ಆಪಲ್ಲಿ ಅವರು ಏನು ಹ
ನಿಮ ಊರಾಗ ಯಾಪ್ಪಲ್ ಸಿಗತಾವಾ
ಹ್ಮ ನಮ್ಮೂರಿಗೂ ಆಪಲ್ ಸಿಕ್ತವೆ ವೀಕ್ ಹ್ಮ ಸಿಗ್ತವೆ ಯಾಕೆ ಸಿಗಲ್ಲ ಅದೇನ್ ಬರಗಾಲ್ಲ ನಾ ಸ್ ಸಿಗಲ್ಲ ಅನಕ್ಕೆ
ಸಿಗಲ್ ಅನಕೋಂಡಗೆ
ನಮ್ಮೂರಲ್ಲಿ ಆಪಲ್ಲೂ ಸಿಗ್ತಾವೆ ಐದು ನಕ್ಷತ್ರಗಳು ಕೂಡ ಸಿಗ್ತವೆ ನಿಮ್ಮೂರಲ್ಲಿ ಐದು ನಕ್ಷತ್ರಗಳು ಸಿಕ್ತಾವ ಹೇಳು ಸಿಕ್ತಾವ ಅಂತ
ಸಿಗತಾವ
ಹ್ಮ್ ಮತ್ತೆ ಆ ಡಾರ್ಕ್ ಫೆಂಟಾಸಿಗೆನ್ ಅಂತಾರ ಅಂತ ತಿಳ್ಕೊಂಡ್ಬಿಡ್ತನ ತ ರೀಲ್ಸ
ಕತ್ತಲು ಡಾರ್ಕ್ ಫ್ಯಾಂಟಸಿ ಫ್ಯಾಂಟಸಿ ಅಂದ್ರೆನು
ಫ್ಯಾಂಟಸಿ ಅಂತಂದ್ರೆದ್ ಕ ಈ ಕತ್ತಲನ ಕತ್ತಲನೇ ಅ ಏನೋ ಅಂತ ನ ಕತ್ತಲು ಏನು ಅಂತಾನ ಇವ ತೆಡಿ ಚಾರ್ಜಿ ಬಿಟ್ಟಿದಾಗ ನೋಡ್ತನಿ ಸ ಇವಾಗ ನೋಡ್ಬಾರ್ದಲ್ಲ ಆ್ಯಪ್ ಬೀಟ ಹೋಗಬಾರ್ದಲ್ಲಫೋನ್ ಆಫ್ ಇಟ್ಟ ಹ್ಮ್ ಫ್ಯಾಂಟಸಿಗೆ ಅಂದ್ರೆ ಏನ ಅಂತನ ಬ್ಯಾರೇ ಅಂತಾನ ಕತ್ತಲು ವಿಸ್ಮಯ, ವಿಸ್ಮಯ, ವಿಸ್ಮಯ
ಕತ್ತಲು ವಿಸ್ಮಯಾ
ಹಾ ಇಲ್ಲ ನಾನು ಕೊತ್ ಕತ್ತಲು ವಿಸ್ಮಯತಿಂದತ ಡಾಕ್ ಪ್ಯಾಂಟ್ ಸಿ ಅಂತಾನವ ಭಾರೆ ಅಂತನವಾ ರೀಲ್ಸ್ ನೋಡ್ಬೇಕ
ನೀವು ನೀವು ನೀನಾ ಏನ ಕೇಳಿದ್ನಲ್ ನ್ ಮಧ್ಯಾಹ್ನ
ಮಧ್ಯಾಹ್ನನ ಅದೇ ಕಪ್ಪು ಕಪ್ಪು ವರ್ಲ್ಡ್ ಬ್ರೇಕಪ್ ಜಾಮ ಪಾನ ಪಾನ್ ಜಪಾನ್
ಹಾ ಮೋಲ್
ವಿಮಲ್
ಯಾರೂ
ನಾ ನಾವ್ನು ಕೂಡ ಹುಷಾರಿದ್ದು ಸ್ವಲ್ಪ ಸ್ವಲ್ಪ ಇದ್ದಿವಿ
ಹೋಗುವದ ತಗಾನಿ ಎಷ್ಟು ಸರಿ
ನಾನ್ ಹುಷಾರ ಇದ ನಮ್ಮ ಅನ್ನಾ ಗ ಫೋನೇ ಹಚ್ಚಲ್ಲ ನಾಳಗ್ ಹಚ್ಚಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೋತಿನ ನೋಡ್ ನಾನು ನಾನೆ ಫಸ್ಟ್ ನನಗ್ ನಾ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಓದ್ ಕಲಿಬೇಕು ಓದ ದರ್ದಾಗ ಬಿದ್ದೆಂದ್ರೆ ನ್ ಅಣ್ಣಗ್ ನೆನಪ ಇರಲ್ಲ ನಾನ್ ಇಲ್ಲಂದ್ರ ಮತ್ತೆ ಏನ್ ವಿಶೇಷ ನಿಮ್ಮನೇೆಯಲ್ಲಿ
ಹ್ಮ್ ಸರ್ ಬಂದು ಬಿಟ್ಟು ಬಟ್ಟಿ ಹುಡ್ಗಿನ ಹಸೊಳಗಿಂದ ಹೊರ ಕರ್ಕೊಂಡ್ ಹೋಗ್ತಾರ
ಹೋಗ್ತಿದಾರ ಹೂಗು ನೀನು ಮುಂದೆ ಹೋಗು ಏನಾಗ್ತಿದೆ
ಇ ನಾನ ಆತದೇನವಾ
ನೀ ಹೋಗೇ ಹೋದ್ರು ಕರ್ಕೊಂಡು ಅದೇ ಏನ್ ಆ ಅಲ್ಲ ಅವರು ಇಬ್ರು ಲವ್ ಮಾಡಿರ್ತಾರ ಜಗಳ ಬಂದಿರ್ತದ ಏನೋ ಒಂದ್ ಮಾತ. ಆಯ್ತ ಮಾತಡ್ತಿರಲ್ಲ ಅದಕ್ ಅವ್ರು ಹಸ್ಲ್ ಗೆ ಬಂದಬಿಡ್ತಾರೆ.
ಎ ಸೌಜನ್ಯ
ಫಸ್ಟ್ ಆಫ್ ಆಲ್ ಗರ್ಲ್ಸ್ ಬಾಯ್ಸ್ ಹಾಸ್ಟೆಲ್ ಬಾಜು ಆಜು ಎದಕ್ ಮಾಡ್ತಾರ ಗೊತ್ತಾಗಲ್ಲ.
ಇಲ್ ಮೆಸ್ನಗ ಆತಾಗಲಿ ಇವಲ್ಲಾ ಮೆಸ್ ಒಂದೆ ಅದಲ್ಲ.
ಮೆಸ್ ಮಿಕ್ಸ ಗಲ್ಸ್ ಬಾಯ್ಸ್ ಮಿಕ್ಸೆನು.
ಮಿಕ್ಸವಾ
ಓಹ ಅಂದ್ರೆ ಊಟ ಉಣಸ್ತಾರನ ಒಬ್ರಕೊಬ್ರಿ.
ಬ್ಯಾಡ್ಸುದ ಮೆ ಒಂದೊಂದ್ ಸೇರಿ ಒಂದೊಂದ್ ತರಾನೇ ಆತರದು.
ಶಬಾಷ್ ಚೆನ್ನಾಗಕ್ತದೆಂಗಂತು. ನಿಮಗ್ ಕಣತಂಪಾತ ಬಂದ್ಬಿಡು ನೀನ್ಗ್ ಸೌಜನ್ಯಗರ. ಪಾರ್ಟಿ ಅಂದ್ರೆ ಪಾರ್ಟಿ ನೌನ್. ಹೀಗ್ ಪಾಯತದ ನನ್ಗಗ್ ಪಾ ಆಯತದ ಈಗ ನಗ್ ನಿಮ್ ಹುಡುಗ ಉಡಿಸಸ್ತಿರ್ತಾನ.
ಹ್ಮ್ ಅದಲ್ಲ.
ಇಲ್ಲಲ್ಲೇ ನಾವನ್ನ ಜೂನಿಯರ್ಸ್.
ಹ್ಮ್ ಹ್ಮ್ ಸೀನಿಯರ್ಸ್ ಜೂನಿಯರ್ಸ್ ಅಂದ ದೊಡ್ಡ್ ಮೆಸ್ ಬಾಳ.
ಹ ಸಣ್ಣದ ಆದ ತೋರಿಸಸಿಲ್ಲ ನಾನ್ ಫೋನ್ ಮಾಡಿ ನಿನ್ಗಾ.
ಅಲ್ಲಲ್ಲಿ ಅ ಅಷ್ಟ್ರದಿಗೆ ಮತ್ ಎಷ್ಟು ಜನ ಮತ್ತ.
ಕೆಲ್ಸ ಎರಡು ಮೂರು ಮಂದಿ ಬಡ್ತೀವಣ. ಇಷ್ಟ ಅದೇ ಬರ್ತಿರ್ತಾರ ಹಂಗೆ ಓತಿರ್ತಾರ ಓರ್ತಾರ ಸ ಹ್ಮ್ ಏಳುವರೆಗೆ. ಶರ್ಟ್ ಆಗ್ತ ರಾತ್ರಿ ಒಂಬತ್ತರ ನಂಗೆ ಪ್ಯಾಂಟನ್ಯರ್.
ಶಯಾ ನಮ ಸಿ ಎಸ್ ದವರ ನಾವು. ಎ ಟು ಎ ಬಿ ಸಿ ಡಿ ಇ ಎಫ್ ಜಿ ತನ ಇದ್ದೆಯ ನೋಡಿ ಸೆಕ್ಷನ್.
ಹ್ಮ್
ಮತ್ತೆ ಇ ಸಿ ಬೇರೆ ಸಿವಿಲ್ ಬೇರೆ ಮೆಕ್ಯಾನಿಕಲ್ ಬೇರೆ.
ಹ್ಮ್
ನನ್ಗ ಹುಡ್ಗ ಪ್ರಪೋಸ್ ಮಾಡಿತಲ್ಲಾ ಸಿವಿಲ್ದೆ ಅದ ಹುಡ್ಗ.
ಏನ್ ಸಖ್ದೇ ಅನ್ಬಿಟ್ರಿ ಏನ್ ಬೇಕಾದ್ರೆ ಹೇಳ್ಬಿಡ್ ಅಲ್ಲಿ.
ನಿಜ್ಜಲ್ಲಿ ಉಪ್ಪು ಕಿದೆ ಅಂತದ ಬಂತ ನೋಡ್ಗ ‌. ನಿಜ ನಂಬಲವತ.
ಒಂದ್ ಬಿಡಣ ಏನೇನ ಹೇಳ್ಬ ಬಿಡ ಅದೇನ.
ಹ್ಮ್ ಮತ್ತೆ ಮಾತಾಡ್ಬೇಕಲ್ವಾ ಏನಾದ್ರು ಈ ಆಪ್ ಅಲ್ಲಿ. ಸುಮ್ನೆ ಈ ಮಾತಾಡು ಮಾತಾಡು ಅಂದ್ರೆ ಏನ್ ಮಾತಾಡೋಣ. ಮತ್ತೆ ಏನಂತಾರೆ ನಿಮ್ಮ ಹುಡ್ಗಿ.
ಮತ್ತೆ ಏನು ಹೇಳಲಾರೆ. ಹಾಕ್ಷ ನೀ ಹಣ
ಮತ್ತೇನೆ ಮುುಡ್ಗಿ ಏನಂತಾರೆ.
ಮುಡಗಿ ನನ್ ಜೊತೆ ಪಂದೆ ಮಾತಾಡಕ. ನ ಹುಡುಗಿ ನಾನ್ ಜೊತೆ ಪನ್ ಮಾತಡಕತ್ತಳ.
ನಿಮ್ ಹುಡುಗಿ ತುಂಬಾ ಕ್ಯೂಟ್ ಅಲ್ವಾ.
ಅಕಿಗ ನಾವು ಪ್ರೀತಿಯಿಂದ ಪಿಗ್ ಪಿಗ್ ಅಂತೀವಿ
ಹೌದಾ ಅಷ್ಟ್ ಕ್ಯುಟ ಅವ್ಳು.
ಹ್ಮ ಪಿಗ್ಸಿ ಪಿಗ್ತರನೆ.
ಆದ್ರೂ ಪಿಗ್ ಅಂತ ಗೊತ್ತಿದ್ರ ನೀವ್ ಅಷ್ಟು ಲವ್ ಮಾಡಿದ್ರ ಅವಳಿಗೆ.
ಹ್ ಪಿಗ್ ಪಿಗ್.
ಬಾರ್ ಪೆಗ್ನ್ನ ಸ್ಲವ್ ಮಾಡಿ ಲವ್ ಮಾಡಿ ಲಾಸ್ಟಕ್ ಕಳ್ಕೊಂಡ ತಂತ್ರ ಏನ್ ಮಾಡ್ತರ ಗಾಂಧಿ ಸಣ್ಣ ಕೊಯ್ದ ಉುರ್ದ್ರೂರ್ತಿರಿವ ನೀವು ಸಣ್ಣ ಕೊಯ್ದು ಉರುದರ್ ಉರಿತಿರಂದೆನ್ ಚಿನ್ಮ ಆಮೇಲೆ ಪಿಗ ಪಿಗ ಅಂದ
ಹ ಚ ಚಗ ನ ಬಳತೀವಿ ಅ
ಹೌದಾ ಅವಳಿಗೆೇನ್ ಗೊತ್ತು ನೀವು ಸಾಕ್ತಿರಾ ಅನ್ಕೊಂಡ್ಬ ಬಿಟ್ಟಿದ್ದಾಳ ಅವಳು ಅವಳಿಗೆ ಏನ್ ಗೊತ್ತು ನೀವು ಕಡದು ಹಂಚಿನ ಮಗ್ ಹಾಕ್ತಿರ ಅಂತ ಒಂದಂದು ಎಲ್ಲ ಒಂದಿನ
ಹೌದು
ಕಡ್ದ ಅಂದಚಿನ್ ಮ್ಯಾಗ ಆಗ್ತಾರವ ನೀವು ಕಾಡಂದ ಏನ
ಹ್ಮ್
ಹ್ಮ್ ಹ್ಮ್
ನಿ ಅಜ್ಜಿ ಏಂದ ಗತ್ತ ನಿಮ್ಮ್ ಅಜ್ಜಿ
ನಮ್ಮ್ ಅಜ್ಜಿ ಮಲ್ಕೊಂಬಿಟ್ರು ನಮ್ಮ್ ಅಜ್ಜಿ ನಮ್ ಚಿನ್ನು ಬೆಡ್ರೂಮ್ ನಲ್ ಮಲ್ಕೊಂಬಿಟ್ರ ನಾನು ನಮ್ಮ ನಾನ್ ಸ್ವಲ್ಪ್ ಇವ ಹಾನಾಗ ಮಕೊಬೇಕ ಚಿನ್ನಿ ಮಕೊಂಬಟ್ಲ ಕಡೊಳಗ ಹಾಲ್ನಗೆ ಮಕ್ಕೋಬೇಕು ನಮ ಹ್ಮ್ ಹ್ಮ